ಹೇಳರಿ ಹೇಳಿ
ಏನ್ ಇವಾಗ ಮಲ್ಗ ಎದ್ದಂಗ ಕಾಣಸತೈತೆ
ಇಲ್ಲ ರೀ ಯಾವ್ದೂ ಚಾವಿಸಕ್ ತಿಂದರು ಒಂದ್ ಮೂವಿ ನೋಡಿ ಹ್ಮ ವಾಪಸ್ ಮಲ್ಕ ಕುಂತಯ್ತ
ವಾಯ್ಸ್ ನೋಡಿದ್ರೆ ಲೊ ಅಗ ಒಳ್ಳೆ ನಿದ್ದೆ ನಿದ್ದೆ
ಇಲ್ಲ ಇಲ್ಲ ಇನ್ನ ಹೋಗ್ಬೇಕು ನಿದ್ದೆ ಇನ್ನೂ ಹೋಗಿಲ್ಲ
ಹ ಹೋಗಿಲ್ವಾ
ಇಲ್ಲ ಇಲ್ಲ ಹೋಗ್ತೀನಿ
ಹ್ಮ್ ಹ್ಮ್ ಹ್ಮ್
ಮತ್ತೆ
ಮತ್ತೆ ಎಲ್ಲೂ ಹೋಗಿಲ್ವೇನು
ಎಲ್ಲ ಹನ ಹೇಳ್ರಿ
ಶಾಪಿಂಗು
ನೀ ಎದುಡ್ಡಿಲ್ಲ ರೀ ಒಗಕ್ಕೆ
ಹ ವಿಂಡೋ ಶಾಪಿಂಗ್ ಮಾಡ್ಕೊಂಡ್ ಬಾ
ಕಾಸ್ ಬೇಕಲ್ಲ ಕಾಸು ಹಂಗೆ ಹೆಂಗ್ ಹೋಗಕ್ಕಾಗುತ್ತೆ
ಏ ವಿಂಡೋ ಶಾಪಿಂಗ್ ಅಂದ ಏನು ಹೇಳು ಹ ಸುಮ್ಮಿಂಗ ಚೆನ್ನಾಗಿ್ತ ಚೆನ್ನತ ತೆಕ್ಕ್ಕ್ಮ ಂ ಬರೋದಷ್ಟೇ
ಹಂಗೆಲ್ಲ ಆಗಲ್ಲ ರೀ
ಹೋದ್ರೆ ಏನೋ ತಗೊಂಡ್ಲೇಬೇಕು
ಹ್ಮ್
ಮೊನ್ನೆ ಎಲ್ಲಾ ಮೂರ್ಡ್
ಅ ಹ ಹದು ಆಯ ತಿರಿಯದ ಮುಗೀತು
ಅದ್ ಮುಗಿ ತಗಿ ಅವು ಹೊದ್ವರಾ ಅದು ಇವತ್
ಹ್ಮ್ ಈ ವಾರ ದುಡ್ಡಿಲ್ಲ
ಹ್ಮ್ ಏನ್ ಪೇಮೆಂಟ್ ಆಗತ್ತವ ಇನ್ನೊಂದು್ ವಾರಕ್ಕೆ
ಯಾವಾಗಾಗುತ್ತೋ ಏನು
ಆಗುತ್ತೆ ಆಗತ್ತೆ ಎರಡು ವಾರಕ್ಕ ಒಂದ್ಸಲಿ
ಇದಾ
ಹ್ಮ
ಹ್ಮ್
ಮತ್ತೇನು ಪೋಲ್ ತಿಂದಂಗಿದ್ದೀರಾ
ಏ ಇನ್ನೇನು ಊರಾಗಿದೆ ತಿನ್ನದೇ
ತಿನ್ನದೇ ಮ್ ಮಲಗೋದೆೇ ಮತ್ತೇನಿತಿ ಕೆಲ್ಸ
ಅಯ್ಯೋ ಈ ನೋಡ ನೆನ್ನೆ ಮಳಗ್ೈತೆ ಏನ್ ಕೆಲ್ಸ ಇಲ್ಲ ಇಲ್ಲ ಅಂದಿದ್ರೆ ಏನಾದ್ರೆ ಕೆಲ್ಸ ಹೇಳೋರು
ಹೌದಾ
ಹ್ಮ್ ನೆನ್ನೆ ಹೋಗ್ ಗೇ ಅದು ಅಂತ ಏನು ತುಗರಿ ಕಾಳು ಅದೆಲ್ಲ
ತೊಗರಿ ಕಾಳು ಅಲ್ಲ ಅದು ತೊಗರಿ ಕಾಳು
ಹ್ಮ ಆಯ್ತು ತೊಗರಿ ಕಾಳು
ಹಾ
ಅದೆಲ್ಲ ಇ ನ ಔಟ್ ಬಂದ್ವಿ ಇವತ್ತು ಜಾಸ್ತಿ ಮಳೆ ಹಓದೈತಲ್ಲ ಓಡಾಡಕ್ಕ ಆಗಲ್ಲಲ್ಲ ಎಲ್ಲ ಹ್ಮೋಯ್ತ ರಾತ್ರಿ
ಇಲ್ಲಿ ಹಾ ಸ್ವಲ್ಪ ಆಯ್ತು ಮ ಹನ್ನೆರಡುವರಿ ಮೇಲ ಆಯ್ತು ಹಲೋ
ಹ
ಏ ನಾನು ಮ್ಯಾಚ್ ನೋಡ್ತಿದ್ನ ಹಂಗಗೆನಿದ್ದೆ ಬರ್ಲಿಲ್ಲ
ಹ್ಮ
ಹಂಗೆ ಒಂದ್ ಸ್ವಲ್ಪ ದಿವಸ ನೋಡ್ತಾ ನೋಡ್ತಾ ಅದು ಟೈಮ್ ಆಯ್ತು ಅಲ್ಲಿಗೆ
ಹ್ಮ್
ಹಗೆ ಎ ಚರ ಆಯ್ತು
ಹ್ಮ್ ಹ್ಮ್ ಹ್ಮ್
ಮತ್ತೇನ್ ಸಮಾಚಾರ ಹೇಳ್ರಿ ನೀವ್ ಹೇಳೋದಚ್ಚ ನಾವ್ ಕೇಳೋದಚ್ಚ
ನಮ್ದಯ್ತ ಆಯ್ತ್ ನೋಡು ಬೆಂಗ್ಳೂರ್ ಎಲ್ಲಾ ಬಿಟ್ಟು ಊರಿಗೆಗ್ ಬಂದಿ ಓಡ್ ತಿನ್ಕೊಂಡ್ ಬರ್ಕೊಂಡ್ ಮಲ್ಕೊಂಡು
ಹಾ ಹಾ ಹ್ಮ್
ತೆ
ಯಾವಾಗ
ಹ್ಮ ಬೊತೀರಿ ಮಧ್ಯಾಹ್ನ ಹಂಗೆ
ಬನ್ನಿ ಬನ್ನಿ
ಊಟ ಗಿಟ ಮಾಡ್ಕೊಂಡ್ ಬಸ್ ಹಾಕದ್ರೆ
ಹ್ಮ್ ಬೆಷ್ಟ ಅದೇ ನಾಲ್ಕೂ ಹೊರೆಗೆ ಅಲ್ಲ ಬಸ್
ಇಲ್ಲ ಇಲ್ಲೇ ಒಂದ್ ಒಂದ್ ಒ್ ಒ ಅಂಡ್ ಹಫ್ ಕಿಲೋಮೀಟರ್ ಹೋದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಐತಾರೆ ಅಲ್ಲಿ ಬರ್ತಾ ಇರ್ತಾರೆ
ಹಾ ಹಾ
ನಾಲ್ಕುವರೆಗಕ್ರೆ ಸಂಜೆ ಟ್ರಾಫಿಕ್ ಆಗತದೆ ಮಧ್ಯಾಹ್ನ ಆದ್ರೆ ಅಂತ ಕಂಪ್ಿ ವೈ ಕೆಲ್ಸಾವ ಯಾವ ಇರಲ್ವಲ್ಲ ಅದಕ್ಕೆ ಮಧ್ಯಾಹ್ನ ಬರಣ ಅಂತ
ಹಾ ಹಾ
ನಂತೇನೆ ಯಾವ್ದಾರ ಬಸ್ ಕಕಿದ್ರೆ ಮೆಟ್ರೋ ಮೆಟ್ರಗೆ ಬಂದು ಮೆಟ್ರೋಗೆ ಹೋಗ್ಬಿಡ್ತೀನಿ
ಸರಿ ಬನ್ನಿ
ಹ್ಮ್ ಗಾಡಿ
ಏನ್ ಪ್ಲಾನ್ ಇವತ್ತು ಬಂದ್ರೆ
ಬಂದ್ರೆ ನೀವ್ ಹೇಳ್ಬೇಕು ಎಲ್ಲ ನಾ ಊಟ ಗಿಟ ತಿನ್ಕೊಂಬರಕ್ಕೆ ಸಂಜೆಗೆ
ಕೊಡಸ್ತೀರಾ ಪಾರ್ಟಿ ಅರ್ಸಿವಿ ವಿನ್ ಆಗೈತೆ ದೊಡ್ ಪ್ಯಾನಲ್ಲ್ಲ ನೀವ್ ಸಿವಿಡು
ಹ್ಮ್ ಅಯ್ಯೋ ಬರ್ರಿ ಅದ್ರಾಗ ಏನ್ ಕೊಡ್ಸಾಕ ನ್ ಅದ್ರಾಗ ಏನೈತೆ
ನೀವೇ ಪೇ ಮಾಡ್ಬೇಕ್ರಿ ಮತ್ತ್ ಅಲ್ ಬಂದ್ ನಮಗ್ ಪೇ ಮಾಡಂದಿರ
ನಿನಿಗೆ
ಏನು
ನೀನಗ ಕೊಡ್ಸ್ತೀನಿ
ಹೌದು ಹೆ ಅದು ನನಗ್ ಗೊತ್ತಿಲ್ಲ ಅಲ್ಲ ಕೇಳಿ ನಿಮ ಫ್ರೆಂಡ್ಸಗೆ
ಫ್ರೆಂಡ್ಸ್ ಆರ್ ಅವರು ಆರ್ಸಿಬಿ ಫ್ರ್ಯಾನ್ಸ್
ಅವ್ರು ಬರ್ಬೇಕಲ್ಲ ಹೊರಗಡೆ ತಿನ್ನಕ್ ಅವ್ರ ಹತ್ರನು ಕಾಸು ಇದನ್ನೇ ಇಲ್ಲ ಯಾರಿಗ್ ಗೊತ್ತ
ಅಯ್ಯೋ ಅವ್ರ ಹತ್ರ ಯಾಕಿಲ್ರರಿ ಎಲ್ಲರಿಗು ಪೇಮೆಂಟ್ ಆಗೈತಿ
ಎಲ್ಲಿ ಇವಾಗೆಲ್ಲ ಆಗಿದೆ
ಹ್ಮ್ ಒಂದ್ ವಾರ ಆಗಿಲ್ಲ ಪೇಮೆಂಟ್ ಆಗಿ ಆಗಲೇ
ಹ್ಮ
ಓ ಯಾವಗೂ ಅದೇ ದುಡ್ಡು ಇರೋದು ಅದ್ರಲ್ಲೇ ರೆಂಟ್ ಗಿಂಟ ಎಲೣ ಕಟ್ಟಿ ಹೇಳ್ ಅದೆ ಒಂದ ಒಂದ್ಸ ಸಾವಿರ ಒಂದವರ ಸಾ ಸಾವರ ಇರ್ಬೇಕನ್
ಹ್ಮ್ ಹ್ಮ್ ಹ್ಮ
ಹ್ಮ್ ಅಲ್ಲಿ ಊರೋಗಿ ಅಲ್ಲಿ ಇಲ್ಲಿ ಓಡಾಡಿ
ಹ್ಮ್
ಅಲ್ಲ ಒಂದ್ ಸಾವಿರ ಎರಡ್ ಸಾವಿರ ಖರ್ಚಾಗೈತೆ
ಹ್ಮ್
ಹ್ಮ್ ನೋಡ್
ಮತ್ತೆ ಪಾಪರಿೀ ಹಂಗ್ಯಾಕ ಮಾಡ್ತೀರಾ ಹುಡುಗಗೆ
ಅವ್ ಮುಂಬೈ ಗೆದ್ದಾಗ ಕೊಡ್ಸಿದ ನಾವ್ ಆ ಸಿ ಬಿ ಆರ್ ಸಿ ಬಿ ಸಪೋರ್ಟರ್ಸ್ ಮಾತ್ರ ಅದೇ ನಾವು ಆರ್ ಸಿ ಬಿ ಫ್ಯಾನ್ಸು ಆರ್ ಸಿ ಬಿಿ ಫ್ಯಾನ್ಸಿ ಮಾತ್ರ ಕೊಡ್ಸೋದು
ಇರ್ಲಿ ಸೋತಾನಲ್ಲ ಅದಕ್ಕೆ
ಇಲ್ಲ ಇಲ್ಲಪ್ಪಾ ಹ ವಿ ನಾ ನಮ್ಮ ಆರ್ ಸಿಬಿನ ಏಟ್ ಮಾಡೋರ್ಗ್ ಯಾಕ ಕೊಡ್ಸನ ಅವ್ರ ಅದು ಖುಷಿ ಇಲ್ಲ ಆರ್ರಿಸಿಬೇಕಿದ್ದರ ಖುಷಿ ಇಲ್ಲ ಆ ಹ್ಮ
ಸ್ರಕ್ಕೆ ಏನಾರ ಮಾಡಿ ನಿಮ್ಗ ಇಷ್ಟ
ಏನಾರರು ಮಾಡಿ ನಿಮ್ಮಿಷ್ಟ
ಹ್ಮ್
ಓ ನೋಡದ ಸಂಜೆ
ಹ್ಮ್ ಹ್ಮ್ ನೀವಲ್ ಬರಕ್ ಎಷ್ಟೊತ್ತ ಆಗತ್ತೆ ಮತ್ತೆ
ಬರ್ತಿ ಮಧ್ಯಾಹ್ನ ಬಿಟ್ರೆ ಒಂದ ಮೂರ್ ಗಂಟೆ ನಾಕ ಗಂಟೆಷ್ಟ ಅಲ್ ಬರ್ತಿ
ಹ ಹಾ ಹ್ಮ್
ನಾಲ್ ಗಂಟೆ ಶ ಅಲ್ ರೀಚ್ ಆಗೋಣ ಅನ್ಕೊಂಡಿದೀನಿ ನೋಡಣ ಎರಡುಗೆ ಅಲ್ಲಿ ವಿಜಯನಗರ
ಹೌದಷ್ಟಗ್ತ ಹಾ
ಹ್ಮ್
ಹೌ
ಮತ್ತೆ ನಮ್ಮನ್ನೆ ನಿಮ್ಮ ಪಿ ಜಿ ಎಲ್ಲಾ ಸೆಲೆಬ್ರೇಷನ್ ಹೆಂಗಿತ್ತು
ಈನ ನ್ ಗೊತ್ತ ಎಲ್ಲ ಹೊರ್ಗಡೆನೆ ಪುಲ್ ಜ ಪಟಾಕಿ ಎಲ್ಲ
ನೀಏನಲ್ಲಿದ್ದೆ ಮತ್ತೆ
ನಾನ್ ಒಳಗಡೆಿ ಅದು ಎಂಟು ಒಓಪನ್ಿಸಲ್ಲಾ ಕೇಳಸುತ್ತೇನೆ
ಹಾ ಹಾ
ಒಣಂದು ಜೋರು ಪಟಾಕಗೆ ನಾ್ ನಿಮ್ಮಲ್ಲಿ ಯಾರು ಮಾಡಿಲ್ಲ ಕೆಳ ಕೆಳಗಡೆ ಮಾಡ್ತ ನ್ಸತ್ತೆ ನಮಗ್ ಕೇಳ್ಸಿಲ್ಲ
ಹ್ಮ್ ಹ್ಮ್ ಹ್ಮ್
ಇಲ್ ನಮ್ಮೂರಾಗ ಪಟಾಕಿ ಗಿಟಾಕಿ ಎಲ್ಲಾ ಹೊಡೆದ್ವಿ
ಹಾ ಹಾ
ಸೆಲೆಬ್ರೇಸ್ ಮಾಡಿ ನಿದ್ದೆ ಬೇರೆ ಬತ್ತಾಯ್ತಾ ನೆನ್ನೆ ಮಲ್ಕೊಂಡ್ವಿ ಅಂತ ಚೆನ್ನಾಗಿ ತಿನ್ಬಿಟ್ಟಿದ್ವಿ ನೆನ್ನೆ
ಊಮ್
ಇದ್ದೆ
ಹ ಹ ಒಂದ್ ವರ್ಷ ಆಗೋಯ್ತು
ಬೆಂಗ್ಳೂರಾಗಿ ಈ ಸಲ ಏನ್ ಮಾಡ್ತಾರೋ ಸೆಲೆಬ್ರೇಷನ್ ಪೆರೇಡ್ ಅದು ಇದು
ಏನ್ ಇಲ್ಲಾ ಅನ್ಸುತ್ತೆ ಒಂದ್ ಅದು ಫಸ್ಟ್ ಟೈಮ್ ಅಲ್ಲ ಮಾಡವ್ರೆ
ಈ ಟೈಮೇ ಅಂಗಾಗೈತ್ ಇನ್ನ ಈ ಟೈಮ ಇನ್ ಏನು ಅಂತ ಸುಮ್ನೆ ಆಗ್ತಾರಾ
ಆಂಟಿ ಆ ಶಾಂಪೂ ಚೀಟಿನ ತಕ್ಕೊಳಲ್ಲ ಸ್ನಾನ ಮಾಡೋದು ಅಲ್ಲಲೇ ಯೆಸ್ಟ್ರರಿ ತಖಂಡಿ ಬೋಯ್ಲಿ ಬಿಡು ಅಂಗಾರೆ ಹಲೋ
ಹಾ
ಜ್ಯೋತಿ ಅಕ್ಕ ಹಾ ಇಲ್ಲಿ ವಾಶ್ರೂಮ್ಗೆ ಸ್ನಾನ ಮಾಡ್ತಾರ ತಲೆ ಸ್ನಾನ ಮಾಡ್ತರೆ ಶಾಂಪೂನೇ ತಗೊಳಲ್ಲ ಅಲ್ಲೇ ಇಟ್ಬಿಡ್ತಾರೆ ಚೀಟಿ
ಹುಮ್
ಮಾತ್ನೇ ಹೇಳ್ತಿದ್ದೆವರಿಗೆ ಯಾಕ್‌‌ ಇದಂತ ಗೊತ್ತಿರಲಲ್ಲ ನಮಗೆ
ಹ್ಮ್ ಹ್ಮ್ ಹ್ಮ್ ಎಷ್ಟ್ ಜನಕ್ ಒಂದಿದೆ
ನಮ್ ಇಲ್ಲಿ ಎರಡು ರೂಮ್ ಸೇರಿ ನಮಗ್ ಒಂದಿದೆ
ಹಾ ಹಾ ಒಂದ್ರೂಮಲ್ ಎಷ್ಟು ಜನ ಇರ್ತೀರ್ ನೀವು
ನಮ್ದು ಪೋರ್ಟಿಂನಾ ಸೇರಿಂಗ್
ಹ್ಮ್ ಹ್ಮ್ ಹ್ಮ್
ಅದ್ರಲ್ಲಿ ಇರೋದೇ ಎಲ್ಲಾ ಅಷ್ಟ್ ಜನ ಫ್ರೀ ಇರುತ್ತೆ ರೀ ಜನ ಇರೋದೇ ಇಲ್ಲದ ರೂಮಲ್ಲಿ ಯಾರು
ಹಾ
ರಿಗೆ ಎಷ್ಟೇ ಫೋರ್ಟೀನ್ ಶೇರಿಂಗ್ದ್ವೋ
ಹೂಂ
ಫುಲ್ ಫ್ರೀನೇ ಯಾವಾಗು ಖಾಲಿನೇ ಇರುತ್ತೆ.
ಹ್ಮ್ ಹ್ಮ್ಮ್ ಹಂಗಾರ ಫ್ರೀ ಇದ್ರೇನ್ ತೊಂದ್ರೆ ಇಲ್ಲ.
ಹ್ಮ್ ಅಲ್ಲಿ ಲಾಸ್ಟಿಗ ಶೇರಿಂಗು ಪಾಯ ಶೇರಿಂಗ್ ಅಲ್ಲಿ ಇದ್ದಷ್ಟು ಇಲ್ಲಿರಲ್ಲ ಜನ
ಹ್ಮ ವರ್ಕಿಂಗ್ ಅವರ ಇರೋದ ಅಥವಾ ಸ್ಟೂಡೆಂಟ್ಸ್ ಇದಾರ ಜಾಸ್ತಿ
ತಾರೆ ಓದಕ ಓದರಿಲ್ಲ ಜಾಸ್ತಿ ಊರಿಗೆ ಹೋಗಿಲ್ತಾರೆ
ಹದಿನಾಲ್ಕು ಜನದಾಗ ಯಾವಾಗು ಹತ್ತು ಜನ ಊರಾಗ ಇರ್ತಾರೆ
ಹ್ಮ್
ದ್
ಮತ್ತ ನೀ ಫ್ರೆಂಡ್ ಬಂದ್ರ
ಇಲ್ಲ ರೀ ಬಂದಿಲ್ಲ ಇನ್ನ ಅವಳು
ಏನ್ ಟ್ರಿಪ್ ಹೋಗಾರ
ಹ್ಮ್ ಹೋಗಾಳೆ ಅವರು ಫ್ರೆಂಡ್ ಜೊತೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ
ಬರ್ತಿರ್ಬೋದು ಇವತ್ ಇತ್ತು ಕೇಳಿಲ್ಲ ನಾನು
ಹಾ
ಹ್ಮ್
ಸರಿ ಸರಿ ಆಯ್ತು ಬರ್ ಇಂತ ಫೋನ್ ಹಾಕ್ತೀನಿ ಇಲ್ಲ ಅಲ್ ರೀಚಾರ್ಜ್ ಮೇಲೆ ಫೋನ್ ಹಾಕ್ತ ತ್ತನ
ಹ್ಮ
ಹ್ಮ್ ಸಂಜೆ ಸಿಗಣ
ಹ್ಮ್
ಹೆಂಗಿದ ಕಾಫಿ ಟೈಮಿಗೆ ಬರ್ತೀನಿ
ಆಯ್ತು
ಸರಿ ಬಾಯ್
ಬಾಯ್ ಬಾಯ್